ಏನ್ ಮಾಡ್ತಿದೀಯ
ನೀನೇನು ಮಾಡ್ತಿದೀಯಾ
ನಾನ ಈನು ಕೂತಿದ್ದೆ ಊಟ ಮಾಡ್ಕೊಂಡ್ ಬಂದ ನೀನು
ನಾನು ಸುಮ್ಮನೆ ಕೂತಿದ್ದೆ ಊಟ ಏನ್ ಮಾಡದ್ರಿ
ಊಟ ಅನ್ನ ಸಾಂಬಾರ್ ನೀನ್ ಏನ್ ಮಾಡ್ದೆ
ನಾನು ಸೇಮ
ಹ್ಮ್
ಏನ್ ಗೊತ್ತಾ
ಹ್ಮ್ ಹೇಳು
ನಮ್ಮ್ ಮನೆಯಲ್ಲಿ ನಮ್ಮ್ ಅಕ್ಕ ಮದ್ವೆ ಇದೆ
ಹಾ
ಹ
ಯಾವತ್ತುು ಯಾವತ್ತುೂ
ಆ ಮುಂದಿನ್ ತಿಂಗ್ಳು
ಮುಂದಿನ್ ತಿಂಗ್ಳು ಡೇಟು
ಹ ಆರನೇ ತಾರೀಕು ಅನ್ಸತ್ತೆ
ಹ್ಮ್ ಹ್ಮ್ ಹ್ಮ್ ನೋಡಣ ಫ್ರೀ ಇದ್ರೆ ಬರ್ತೀನಿ ಹೇಳ್ತೀನಿ ಯಾವದಕ್ಕೋ
ಹಾ ಸರಿ
ಎಲ್ಲಿ ಮದ್ವೆ
ಮದ್ವೆ ಮಾಮೂಲಿ ಮನೆ ಹತ್ರನೇ ಮಾಡೋಣ ಅನ್ಕೋಡಿವಿ
ಹ ಹಾ
ಹ್ಮ್ ನಿನ್ ಮ ನಿನ್ ಕಡೆ ಮದ್ವೆೆ ಹೆಂಗ್ ಮಾಡತರೆ
ನಮ್ ಕಡೆ ಮದ್ೆ ಹೆಂಗ್ ಮಾಡ್ತಾರೆ ಅಂದ್ರೆ ಹಾ ಮದ್ವೆ ಹೆಣ್ಣಿನ ಮನೇಲ್ಲಾದ್ರೆ ಅಹ ಗಂಡ ಮನೆಯಿಂದ ಕರ್ಕೊಂಡ್ ಬರತಾರೆ ಚೌಟ್ರಿಗೆ
ಹಾ
ಅಂದ್ರೆ ನೈಟ್ ಫುಲ್ ರಿಸೆಪ್ಷನ್ ಇರುತ್ತೆ ತ್ತ ಅದಾದಾದ್ಮೇಲೆ ಊಟ ಇರುತ್ತೆ ಸಂಜೆ ಅದಾದ್ಮೇಲೆ ಊಟ ಎಲ್ಲ ಆದ್ಮೇಲೆ ಒಂದ್ ಹನ್ನೊಂದ್ ಗಂಟೆ ಹಂಗೆ ಹಾ ಬಳೆ ಶಾಸ್ತ್ರ ಮತ್ತೆ ಅರಶ್ಣ ಶಾಸ್ತ್ರ ಆ ತರ ಅದೆಲ್ಲಾ ಇಟ್ಕೋತಾರೆ
ಹ್ಮ್
ಹ್ಮ್
ನಾವು ನಾವು ಮೂರ್ತಿ ಕ್ಕೆಲ್ಲ ಅಷ್ಟೇ ಸಾಧಾರಣವಾಗಿ ಮಾಡ್ತೀವಿ
ಹಾ ಹಾ
ಇವಾಗ ಸ ಮದುವೆ ಆದ್ಮೇಲೆ ಮತ್ತೆ ಗ್ರ್ಯಾಂಡ್ ಇ ಅಂದ್ರೆ ಜಾಸ್ತಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ
ಹ್ಮ್ ಹ್ಮ್ ನಾವು ರೆಿಸೆಪ್ಷನ್ ಆದಿ ಅವಾಗ ಸಂಜೆ ಪೂಜೆ ಮಾಡ್ತೀವಿ ಮುಹೂರ್ತಕ್ಕೆ ಮಾಮೂಲಿ ಬೆಳಗ್ಗೆ ಏನ ಪೂಜೆ ಮಾಡಿ ಆಹ್ ಮೂೋರ್ತ ಮಾಡಿ ಮೂೋರ್ತ ಆದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಯಾರ ದು ಮದುವೆ ಆಗಿರುತ್ತೆ ಇವಾಗ ಹೆಣ್ಣಿನ ಮನಲಿ ಮದ್ವೆ ಮಾಡಿದ್ರೆ ಗಂಡು ಹೆಣ್ಣಿನ ಹೆಣ್ಣನ್ ಮನೆ ಕಲ್ಸ್ತೀವಿ ಗಂಡಿನ ಮನೇಲಾದ್ರೆ ಗಂಡು ಹೆಣ್ಣನ ಗಂಡಿನ ಮನೆ ಕಲ್ಸ್ತೀವಿ ಆತರ ಇರುತ್ತೆ ನಮ್ಕ
ನಿಮ್ ನೀನು ಮತ್ತೆ ನಿಮ್ಮಪ್ಪ ಅಮ್ಮನ ಎಲ್ಲಾರ್ನುೂ ಕರ್ಕೊಂಡ್ ಬಾ ಚೆನ್ನಾಗಿರುತ್ತೆ ನಾನು ಮದ್ವೆೆಗೆ ಸೀರೆ ಹಾಕಳ ಅಥವಾ ಮಾಮೀಲಿ ಯಾವ್ದಾದ್ರು ಬಟ್ಟೆ ಹಾಕಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ
ಹ್ಮ್ ಸೀರೆ ಹಾಕೋ ಚೆನ್ನಾಗಿರುತ್ತಲಾ
ಅಲ್ಲಿ ಯಾವ ಕಲರ ಅಂದ್ರೆ ಯಾವ ಬಣ್ಣ ತಗೊಳ್ಳಿ
ಹ ಯಾವದು ಯಾವ್ದ ಚೆನ್ನಾಗ ಮುಹೂರ್ತಕ್ಕೆ ಸಿಹಿ ಸಿಹಿ ಹಾಕೋ
ಹ್ಮ್
ವೈಟ್ ಕಲರ್ ತಗೋ ಕ್ರೀಮ್ ಕಲರ್ ತಗೋ ಚೆನ್ನಾಗಿ್ ಕಾಣುತ್ತೆ
ಹಾ ಸರಿ
ರಿಸೆಪ್ಷನ್ ಮಾಡಲ್ವಾ ನೀವು
ಮಾಡ್ತೀವಿ ಬಟ್ ಅಸಿ ಅಹ ದುಬಾರಿಾಗ ಏನ ಮಾಡಲ್ಲ ಸಾಧಾರಣವಾಗಿ ಮತ್ ಹ್ಮ್ ಇನ್ನೆಲ್ಲಾ ಸಂಬಂಧಿಕರು ಬಂದಿರ್ತಾರಲ್ಲ ಅದು ಮಾತ್ರ ಬೆಡಕ ಅವಲ್ಲಾ ಎಲ್ಲಾರನ್ನು ಕರಿತೀವಿ
ಹ್ಮ ಹ
ಅಂದ್ರ ಆ ಮದ್ವೆ ಅಂದ್ರೆ ಒಂದೇಿನ ತುಂಬಾ ಸಂಭ್ರಮ ಇರುತ್ತೆ ಮದ್ವೆ ಈ ಕಡೆ ಬೇಜಾರು ಇರುತ್ತೆ ಅಕ್ಕ ಅಮ್ಮನೆ ಬಿಟ್ಟ ಹೋಗ್ತಾರೆ ಅಂತ
ಹೌದೌದು.
ಇರುತ್ತೆ ನಿಮ್ಮಕ್ಕನ ಮದ್ವೆನು ಮುಂದಿನ ತಿಂಗಳು ಇದೆ ಅಂದಲ್ಲ ಯಾವಾಗೆ.
ಹ ಮುಂದಿನ ತಿಂಗಳು ಹದ್ನಾಲ್ಕು ಹದ್ನೈದಕ್ಕೆ.
ಆ ಹೌದ್
ಹ್ಮ ಹೇಳ್ತೀನಿ ಬಾ ನೀನು ಅವಾಗ
ಹ್ಮ್. ಸರಿ ಅ ನೀನ್ ಎನ್ ಯಾವ್ ತರ ಬಟ್ಟೆ ಆಗ್ತಿಯಾ.
ಅದೇ ನಾನುನು ರಿಸೆಪ್ಷನ್ಗೆ. ಹ ಅಂದ್ರೆ ಇವಾಗ ಮಾಮೂಲಿ ಟ್ರೆಡಿಷನ್ ಬಂದಿದವಲ್ಲ ಆ ತರ ನೋಡೋ ಅಂತ ಲೆಹಂಗ ಲಂಗ ಟೈಪು ಇನ್ನು ಮೂವರ್ತಕ್ಕೆ ಸ್ಯಾರಿ ಮನ್ನೆ
ಹ್ಮ. ಮತ್ತೆ ನಿಮ್ ಭಾವ ಎಲ್ಲ ಚೆನ್ನಾಗಿದ್ದಾರ ನೋಡ್ಕೋತಾರ ಚೆನ್ನಾಗಿ ನಿಮ್ಮ ಅಕ್ಕನ್ನ. ಮದುವೆ ಆದ್ಮೇಲೆ.
ಚೆನ್ನಾಗ್ ನೋಡ್ಕೊತಾರೆ ಅವರು ಕೆಲ್ಸಕ್ ಹೋಗ್ತಿ ರೆ ಅವ್ರು ಬೆಂಗ್ಗಳೂರಲ್ಲಿ ಇದಾರೆ ಹ್ಮ್ ನೋಡ್ಕೊ ತಲೆಯಲ್ಲಿ ಚೆನ್ನಾಗ್ ಅನ್ಸ್ತು.
ಆ ನಿನ್ ಗೆಳತಿನ ಯಾರನ್ನು ಕರೆದಿಲ್ವಾ ಕರಿಬೇಕು ಅನ್ಕೊಂಡ್ಯಾ.
ಅಂದ್ರೆ ಅರ್ಥ ಆಗ್ಲಿಲ್ಲ
ಗೆಲ್ತೀರ್ನ ಜಾಸ್ತಿ ಜನಕ್ ಕರಿತಯಾ ಅಂತ
ಹಾ ಹಾ ಕರೀತೀನಿ ಎಲ್ಲಾರ್ನು ಕರೀತೀನಿ.
ಹುಂ ಮತ್ತೆ ಅಪ್ಪ ಅಮ್ಮ ಹೇಗಿದ್ದಾರೆ ಮದ್ವೆ.
ಎಲ್ಲಾ ಚೆನ್ನಾಗಿದ್ದಾರೆ. ಎಲ್ಲಾ ಮದುವೆ ಸಂಭ್ರಮ. ಅವ್ರ ಅವ್ರ ಕೆಲ್ಸ. ತ್ತದಲ್ಲಿ.
ಅದ್ರಲ್ಲಿ ಬೇಸಿಗೆ ಮದುವೆ ಮಾಡೋದಲ್ಲ. ಇಲ್ಲೋ ಕಷ್ಟ.
ಹೌದ ಹೌದು ತುಂಬಾ ಬಿಸಿ. ಲೋ ಶೆಕೆ.
ಹ್ಮ್ ಅದ್ರಾಗ ಬೇರೆ ಅಲಂಕಾರ ಮಾಡಾಕೊಂಡು ಸೀರೆ ಹಾಕೊಂಡು ಒಡವೆ ಹಾಕೊಂಡು ಎಲ್ಲಾ ಹೋಗ್ಬೇಕು.
ಹೌದೌದ ಹೌದು. ಮಳೆ ಬೇರೆ ತುಂಬಾ ಮಳೆ. ಬಂದ್ರೆ ಯಾರು ಬರಕ್ಕೂ ಆಗಲ್ಲ.
ನಿಜಾಪಾ ಅಲ್ಲಿ ಕುಡ್ದೆ ಕುಡ್ದ ಊಟನೂ ಹೋಗಲ್ಲ. ಹ್ಮ ಮದ್ವೆಲ್ ಹೋದ್ರೆ ಸುಮ್ಮನೆ ತಿನ್ಬೇಕ್ ಅನ್ಸುತ್ತೆ ಬಟ್ ತಿನ್ನಕ್ ಆಗಲ್ಲ
ಹೌದು ನೀರ್ ಕುಡ್ದೆ ನಾ ಜಾಸ್ತಿ ನೀರೇ ಕುಡಿತೀವಲ್ಲ ಅದರಲ್ಲೇ ಹೊಟ್ಟೆ ತುಂಬ ಹೋಗುತ್ತ.
ಹೌದ. ದೇವಸ್ಥಾನ ಮಾಡ್ದಾಗ ಮದ್ವೆ ಅಂದ್ರೆ ಇನ್ನ ಕಷ್ಟ ಬೆವರು ಹಂಗೆ ಇಳ್ದ ಹೋಗುತ್ತ
ಕಾರ್ಯಗಳನ್ನ
ಹಾ ಬಟ್ ಅ ಅಂದ್ರು ಬೇಸಿಗೆ ಎಲ್ಲ ಜಾಸ್ತಿ ಮದ್ವೆ ವೆ ಎಲ್ಲವೂ
ಹೌದೌದು ಹೌದೌದು ಅಂದ್ರೆ ಇವಾಗ ಬೇಸ್ ರಜಾ ಇರುತ್ತಲ್ಲ ಮ ಮಳಿಗೆಲ್ಲ ಹಂಗಾಗಿ ಎಲ್ಲಾ ಫಂಕ್ಷನ್ಸ್ನು ಇವಾಗ್ಲೇ ಇಟ್ಕೋತಾರೆ
ತಿಂದ್ರೆ ಮ ಮದ್ವೆೇಲಿ ಮಳೆ ಬರುತ್ತೆ ಅಂತೆ ಹೌದಾ
ಅಕ್ಕಿನಾ
ತಿಂದ್ರೆ
ಹ ಹಾ ಹಾ ಹಾ
ಮದ್ವೆೇಲಿ ಮಳೆ ಬರುತ್ತಂತೆ
ಹೌದಾ ಯಾವಾಗಕ್ಕತಿದ್ರ ಅಂದ್ರೆ ಮಾಮೂಲಿ ಇವಾಗ ಒಂದೊಂದ್ ದಿನ್ದಲ್ಲಿ ಅಕ್ಕಿ ತಿಂದರೆ ಅಥವಾ ಮದ್ವೆ ದಿನ ನಾ ತಿಂದ್ರ ಆತರನ
ಹಂಗಲ್ಲ ಮಾಮೂಲಿವಗಾರ ತಿಂತಿನ್ ವಲ್ಲ ವಾಗ ಹ್ಮ
ಏನೇನೋ ಇರುತ್ತಪ್ ಪ ಇದ್ರದ್ದದೆಲ್ಲ
ಅ ನಿಜ ಮದ್ವೆ ಶಾಸ್ತ್ರ ಆದ್ರೂ ಸ್ವಂತ ಅಕ್ಕನ್ ಮದ್ವೆ ಮೂರ್ತನೇ ನೋಡಕ್ ಆಗಲ್ಲ ರೆಡಾಗಿ ಅಂದ್ರೆ ಅಲಂಕಾರ ಮಾಡ್ಕೊಳೋದ ಏನಾರ ಇದ್ರೆ
ಹೌದು ಹೌದು
ಹ್ಮ್ ನಮ್ಮಕ್ಕಗಲ್ ಕಷ್ಟನೇ ಅಲ್ಲಿ ಹೋಗಿ ಅವ್ರ ಮನೇಲಿ ಸಂಸಾರ ಮಾಡಿ
ಹ್ಮ್ ನಿಮ್ ಭಾವ ಎಲ್ಲ ಚೆನ್ನಾಗ್ ನೋಡ್ಕೋತಾರೆ ಚೆನ್ನಾಗ್ ಮಾತಾಡ್ಸ್ ತರಾ ಎಲ್ಲಾರ್ನ್
ಚೆನ್ನಾಗೇ ಇದ್ದಾರೆ ಇನ್ ಅವ್ರ ಮನೆಗ್ ಹೋದ್ಮೇಲ್ ಗೊತ್ತಾಗುತ್ತೆ ಹೆಂಗಿದಾರೆ ಮದ್ವೆ ಮಾಡ್ಕೊಂಡ್ಮೇಲ್ ಗೊತ್ತಾಗುತ್ತೆ
ಹ್ಮ್ ಹ್ಮ್ ಹ್ಮ್
ಇನ್ನು ಮ ಹ್ಮ್ ಊಂ ಚೆನ್ನಾಗಿ ಇದಾರೆ ಅದೇ ಮದ್ವೆಲ್ ಬಿಸೀಲೆ ಇದ್ದಾರೆ ಬಟ್ಟೆ ಸಂತೆ ಮತ್ತೆ ಒಡವೆ ತಗಳೋದು ಒಡ್ವೆ ಅಂದ್ರರೂ ಎಷ್ಟು ಬರಿ ಆಗಿತಂದ್ರೆ ಮದ್ವೆಗೆನೊ ಎಷ್ಟ್ ಹಾಕ್ಬೇಕೋ ಗೊತ್ತಿಲ್ಲ ಜಾಸ್ತಿ ಕೇಳಿದ್ದಾರೆ ಹಾಕ್ಬೇಕು ಮದ್ವೆ ಬಂಗಾರ
ಹ ಬಂಗಾರದ ರೇಟು ಜಾಸ್ತಿ ಇದೆ ದುಡ್ಡು
ಹ
ಏನ್ ಮಾಡ್ಸಕು ಕಷ್ಟ ಪಾಯವಾಗಾ ಹ್ಮ್ ಇವಾಗೇಏನಾದ್ೂಂದು ಸಣ್ಣ ಪುಟ್ಟ ಅದ್ ಬೇಕಂದ್ರೆನೇ ಹತ್ತತ್ರ ಐವತ್ ಸಾವಿರ ಅರವತ್ ತರ ಹೋಗುತ್ತೆ ಎಲ್ಲಾ ಖರ್ಚು ಜಾಸ್ತಿ ಇವಾಗ
ನಮ್ ಮದ್ವೆ ಆದ್ಮೇಲೆ ನಮ್ಮಕ್ಕನ್ ಬಿಟ್ಟಿರಕ್ಕೂ ಕಷ್ಟ ನಮ್ಗೆ ಕಡೆ ಖುಷಿನ ಆಗುತ್ತೆ ಒಂದ್ ಕಷ್ಟ ಮದ್ವೆ ಅಂದ್ರೇನೆ ಒಂದ್ ಕನ್ಸು ಅದು ಅಪ್ಪ ಅಮ್ಮಗೆ ಇಂಥ ಮನೆಗೆ ಕೊಡಬೇಕು ಇಂಥವ್ರಿಗೇ ಕೊಡ್ಬೇಕ್ ನಮ್ಗೆಷ್ಟ್ ಆಾಸೇ ಇರು
ಹೌದೌದು ಅದ್ರ ಇಷ್ಟ ದಿನ ನಿಮ್ ಜೊತೆ ಇರ್ತಾರೆ ಅಮ್ಮನ ಜೊ ಇವಾಗ ಒಬ್ಬ್ರೇ ಒಬ್ರ್ ಇರಕ್ಕ್ ಬೇಜಾರು. ನೀನಿಲ್ಲೆ
ಹಾ ಬೇಜಾರೆ ಮದ್ವೆ ಏನೋ ಕನ್ಸು, ನಮ್ಮ್ ಅಕ್ಕ ಮದ್ವೆ ನೋಡಿ ಮಾಡಿ ಅವರು ನಮ್ಮನ್ನ ನೋಡ ಅವರು ಬೇಜಾರಾಗಗ್ತಾರ ನಮ್ಮ್ ಮದ್ವೆೇಲೀ
ಹೌದೌದು
ಹ್ಮ್ ಬನ್ನಿ ಬೇಗ ಎಲ್ಲಾರು ಒಂದ ಒಂದ್ ವಾರಗಿನ ಮುಂ ಜನವನಿ
ಹ್ಮ್ ಸರಿ ಸರಿ
ಅಪ್ಪ ಅಮ್ಮನ ಕರ್ಕೊಂಡ್ ಬಾ
ಹ್ಮ್ ಸರಿ ಸರಿ
ಅರಿಶಿನ ಶಾಸ್ತ್ರಕ್ಕೂ ಮಿಸ್ ಮಾಡ್ಬೇಡ
ಹ್ಮ್ ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ನಾನು ಕರಿತೀನಿ ನೀನು ಬರ್ಬೇಕು ನಮ್ಮ ಅಕ್ಕನ ಮದುವೆಗೆ
ಓ ಸರಿ ಹಳದಿ ಕಲರೆ ಡ್ರೆಸ್ ಅ. ಇದು ಅಂದ್ರೆ ಬಣ್ದ ಬಟ್ಟೆನೆ ತಗೋಬಾ.
ಹಾನ್
ಅಮೆ ಭಾವಚಿತ್ರಗಳೆಲ್ಲ ತಗೊಳೋಣ
ಹ್ಮ್ ಸರಿ ಸರಿ ತಗಣ ತಗೋಣ ಮತ್ತ ಇನ್ಯಾವಾಗ ಸಿಕ್ತಿವೋ
ಹಳ್ದಿ ಬಣ್ಣದ್ ಬಟ್ಟೆ ಇದಯಾ ನಿನ್ನ ಹತ್ರ ಹಾ ತಗೋಬೇಕಾ
ಇಲ್ಲ ಇದೆ ಇದೆ
ಹೌದಾ ಹ್ಮ್ ಮತ್ತೆ ಮೂರ್ ತಕ್ಕೂ ತಗೊವ
ಹ್ಮ್ ಸರಿ ಸಾರಿನೇ ತರ್ತೀನಿ ಮುಹೂರ್ತಕ್ಕೆ.
ಹ್ಮ ಸರಿ ನಾನು ಇನ್ನು ಒಡವೆ ಅವ ತಗೋಬೇಕು ಕಣೆ ನಮ್ಮ್ ಅಕ್ಕಾನೂ ತಗೋತವ್ರೆ ಇನ್ನ
ಹ್ಮ್ ರಜಾ ಇದ್ದ ದಿನ ಹೋಗಿ ತಗೊಂಡ್ ಬಾ
ಹಾ ಹ್ಮ ಏನು ಬೇಗ ಬೇಗ ಒಟ್ಟೋಗುತ್ತೆ ಮದುವೆ ಅಂದ್ರೆ ಇನ್ ಇನ್ ಒಂದ್ ತಿಂಗ್ಳಿದೆ ಅಂತಿನಿ. ಆಯ್ತು ಆದ್ಲೇ ಹದ್ನೈ ದಿನ ಆಗೊಗಿತ್ತು. ಇನ್ನೊಂದುಹದ್ನೈದು ದಿನ ಇದೆ
ಹೌದಪ್ಪಾ ಹೋಗೋದೇ ಗೊತ್ತಾಗ್ತಿಲ್ಲ ದಿನಗಳು ಅದು ಇದು ಅನ್ನಷ್ ತಿಗೋಗೆ ಬುಡುತ್ತೆ
ಹ್ಮ ಸರಿ ಬಾ ಮದ್ವೆಗೆ.
ಹಾ ಸರಿ ಆಯ್ತು ಹ